ಹಲೋ ನಮಸ್ತೆ.
ನಮಸ್ತೆ ನಿಮ್ಮ ಹೆಸರು.
ನನ್ನ ಹೆಸರು ಅರುಂದತಿ ಅಂತ ನಿಮ್ಮ ಹೆಸರು.
ಭೂಮಿ ಅಂತ. ಏನ್ ಮಾಡ್ಕೊಂಡಿ ನಾನ್ ಎಂಜಯಿಂಗ್ ಮಾಡ್ತಾ ಇದ್ದೀನಿ ನೀವು.
ಹೌದಾ ನಾನು ಇಂಜಿನಿಯರಿಂಗ್ ಓದ್ತಿರೋದು. ನಾನೀಗ ಸೆಕೆಂಡ್ ಇಯರ್ ನಿಮ್ದು.
ಥರ್ಡ್ ಇಯರ್.
ಹೌದಾ ಅಂದ್ರೆ ಈಗ ಎಕ್ಸಾಮ್ಸ್ ಇದ್ದಾವ ಅನ್ಸತ್ತಲ್ಲಾ ನಿಮ್ಗೆ.
ಹೌದು ಇನ್ನೊಂದ್ ತ್ರೀ ಫೋರ್ ಡೇಸ್ ಅಲ್ಲಿ ಎಕ್ಸಾಮ್ ಶುರು ಆಗುತ್ತೆ.
ಹೌದಾ ಓದ್ತಿದ್ದೀರಾ ಹೇಗ್ ನಡೀತಿದೆ ಎಲ್ಲಾ ಅಭ್ಯಾಸ.
ಪರವಾಗಿಲ್ಲ ಓಕೆ ಓಕೆ ನಂದುು ವೀಟ ಇ ಇ ಸ್ವಲ್ಪ ಟಫ್ ಇರುತ್ತೆ.
ಅಲ್ವಾ ಹೌದು ನಮ್ದ ವೀಟ ಇ ಇಲ್ಲ ಅಷ್ಟ ವೀಟ ಇ
ಹಂಗ್ರ ನಿಮ್ದು ನೆಕ್ಸ್ಟ್ ಮಂತ್ ಇಂದ ಶುರು ಆಗುತ್ತೆ ಎಕ್ಸಾಮ್ಸ್.
ಹೌದು. ಇ ಇನ್ನ ಸಮಯ ಇದೆಯಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಅದು ಇದು ಲ್ಯಾಬ್ ಅವವೆಲ್ಲ ನಡೀತಿದೆ.
ಹಾ.
ಮತ್ತೆ ಎಕ್ಸಾಮ್ಸ್ ಬೇಗ ಮುಗಿಯುತ್ತಲ್ವಾ ನಿಮ್ಗೆ ಎಲ್ಲಾದ್ ಹೋಗ್ಬೇಕು ಅನ್ಕೊಂಡಿದೀರಾ ಹೇಗೆ.
ಹೌದು ಅಂದ್ರೆ ನಮ್ ಜೂನಿಯರ್ಸ್ ಇದಾರೆ ಜೂನಿಯರ್ಸ್ ಜೊತೆ ಎಲ್ಲಾದೂ ಟಿಪ್ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದೀವಿ.
ಹೌದಾ ಅಂದ್ರೆ ಈಗ ನೀವು ಹಾಸ್ಟೆಲ್ ಬಿಟ್ಟು ಹೋಗ್ತೀರಾ.
ಹಾ ಹೊಷ ಬಿಟ್ಟಿಂದ ಹೋಗ್ಲ್ಲಾ ಇಂಟರ್ನ್ಶಿಪ್ಸ್ ಎಲ್ಲಾ ಇರುತ್ತಲ್ಲಾ. ಸೊ ಹಾಸ್ಪಿಟ್ ಹೋಗ್ಬೇಕಾಗುತ್ತೆ ಹೋಗ್ತೀವಿ ಬಟ್ ಲಾಸ್ಟ್ ಹೋಗವಾಗ ನಮ್ ಜೀನರ್ ಜೊತೆ ಸ್ವಲ್ಪ ಟ್ರಿಪ್ ಹೋಗ್ ಬರೋಣ ಅ
ಹೌದು ತುಂಬಾ ಪರಿಚಯನ ಜೂನಿಯರ್ಸ್ ನಿಮ್ಗೆ
ಹಾ ಅಂದ್ರ ಎಲ್ಲಾರೂ ಅಲ್ಲ ಸ್ವಲ್ಪ ಜನ ಮಾತ ಪಚೆ ಇದ್ದಾರೆ ಕ್ಲೋಸ್ ಇದೀವಿ ಚನಾಗ ಮಾತಾಡ್ತಾರೆ.
ಹೌದಾ.
ಹ ಜದ ಮಾತ ಮಾತಾಡ್ತರ ಜಾಸ್ ಅದ ಅಂದ ನಾವ್ ಸೀನಿಯರ್ ಸ ನಾವಬ್ರು ನ ಮತ್ತ ನ ಕ್ಲೋಸ್ ಫ್ರೆಂಡ್ ಒಬ್ಬಳು.
ಹ್ಮ್ ಹ್ಮ್.
ಜೂನಿಯರ್ಸ್ ಗೋಳ ಹತ್ತ ಜನ ಬರ್ತಾರೆ.
ಹೊತ್ತ ಜನಾನ
ಹಾ ಅಂದ್ರೆ ಚೆನ್ನಗಿದರ ಅವ್ರದ್ದ ಒಂತರ ಗ್ಯಾಂಗ್ ಚೆನ್ನಾಗಿದೆ ಅವ್ರ ಜೂನಿಯರ್ಸ್.
ಹೌದಾ, ಅವ್ರ ಎಷ್ಟ್ ಜನ! ಇರೋದು, ಹತ್ತು, ಹತ್ತು, ಜನ, ಅಲ್ವಾ ಹೌದು. ..
ಹ, ಅವ್ರ ಹತ್ತು ಜನ ಇದ್ದಾರೆ! ನಾವು, ಗೋ ಗೋವಾ, ದೀಕ್ಷ ಇರದು? .. ತೊಂಡಿದ್ದೀವಿ? ..
ಹೌದಾ, ಎಲ್ಲ, ನಿಮ್ದೇ, ಪ್ಲಾನಾ ..
ಆ, ನಮ್ಧೇ, ನಮ್ದ ಅಂದ್ರೆ! ಸ್ವಲ್ಪ ಜೂನಿಯರ್ಸ್, ಸ್ವಲ್ಪ, ಅವರು ಐಡಿಯಾ ಕೊಟ್ಟಿದ್ದಾರೆ. ಹಂಗ ಹೋಗೋಣಕ, ಹಿಂಗೆ ಹೋಗೋಣಾಕ? .
ಹ್ಮ್, ಹ್ಮ್. ... ಅಂದ್ರೆ, ಅವ್ರ, ಎಕ್ಸಾಮ್ಸ್ ಮುಗಿಯವರ್ಗೂ, ಹ್ಮ್. ..
ಅದಿಕ್, ಹೋಗ್, ಬಾನಿ, ಅಂತ ಒಂದ್ಸತಿ? ..
ಅಂದ್ರೆ, ನಿಮ್ದ್ ಎಕ್ಸಾಮ್ಸ್! ಬೇಗ ಮುಗಿಯುತ್ತಲ್ವಾ, ಅವ್ರ್ ಮುಗಿಯೋವರೆಗೂ ನೀವ್, ಇಲ್ಲೇ ಇರ್ತೀರಾ, ಹಾಸ್ಟ್ಲ ಅಲ್ಲಿ? ...
ಇಲ್ಲ, ಇಲ್ಲಾ, ನ, ನಾನು, ನಮ್, ಫ್ರೆಂಡ್ಸ್ ಅದ ಆಚೆ, ಅವ್ರ, ಜೊತೆ, ಸ್ವಲ್ಪ, ಆಚೆ, ಹೋಗ್ ಬರ್ತೀನಿ! ಆಚೆ, ಒಂದು. .. ಎಲ್ಲಿ, ಟ್ರಿಪ್ಗ? ...
ಓ, ಮತ್ತೆ ಇವ್ರದ್ದ ಎಕ್ಸಾಮ್! ಮುಗಿಯವರಷ್ಟರಲ್ಲಿ, ಮತ್ತೆ, ಹೋಗ್ ಬರ್ತೀರಲ್ಲ? .
ಹಾ, ಹೋಗ್ ಬಂದು! ಇ, ಇಷ್ಟ ಅಷ್ಟೊತ್ತಕ್ಕೆ ನಮ, ಜೂನಿಯರ್ ಸರ್? ಎಕ್ಸಾಮ್ ಮುಗ್ದಿರುತ್ತೆ. ..
ಹ, ಹೌದೌದು! ಹ್ಮ್. ..
ಆಗ, ಆ ಎಕ್ಸಾಮ್ ಗ್ಯಾಪ್ ಅಲ್ಲಿ! ಹೋಗ್ ಬಂದ್ಬಿಡ್ತೀನಿ, ಅವಗ, ಎಕ್ಸಾಮ್ ಮುಗಿಯೋಷ್ಟಕ್ಕೆ, ನಾನು? ... ಹ, ಬಂದು. ..
ಹ ಓ, ಟ್ರೈನಿಗೆ ಹೋಗದ ನೀವು? .. ಟ್ರೈನಿಗೆ ಹೋಗೋದ.
ಹಾ, ಟ್ರೈನಿಗೆ, ಹೋಗ್ತೇವೆ? ..
ಅಂದ್ರೆ, ನೀವು ಅಲ್ಲಿಗ್ ಹೋಗ್ಬೇಕು! ಅಂದ್ರೆ ಮೊದ್ಲೇ, ಟಿಕೆಟ್, ಹಾಕಿಸಬೇಕು, ಅಲ್ವಾ. ..
ಹೌದು, ಅವ್ರ, ಅ ನಾವೇನ್ ಮಾಡ್ತೀವಿ! ಅಂದ್ರೆ ಜೂನಿಯರ್, ಎಕ್ಸಾಮ್, ತಿಳ್ಕೊಂತೀವಿ? ... ಇವಾಗ, ಎಂಡಾಗುತ್ತೆ ಅಂತ? .. ಯವಾಗ, ಎಂಡ್, ಆಗುತ್ತೆ ಅಂತ ತಿಳ್ಕೊಂಡು! ಅದ, ಅದಕ್ಕಿಂತ, ಒಂದ್, ತ್ರೀ, ಫೋರ್, ಡೇಸ್ ಮುಂಚೆ? ..
ಟಿಕೆಟ್, ಹಾ! ಅದೇ ಕರೆಕ್ಟ್ ಆಗುತ್ತೆ ಅಲ್ವಾ? ..
ಹೌದಂದ್ರೆ! ಅವರು, ಪಾಪ, ಅವರು, ಫ್ರೀ, ಆಗಲೀ, ಅಂತ. ..
ಹ್ಮ್, ಮತ್ತೆ ಅವರೆಲ್ಲ ಅವ್ರ! ಮನೇಲಿ ಕೇಳಿದ್ರ ನಿಮ್ಮ ಮನೇಲಿ ಒಪ್ಕೊಂತಾರಾ! ಹೆಂಗ ಹೋಗ್? .. ಕುಂತಿತ್ತು, ಅಂದ್ರೆ? ..
ನಮ್, ಜೂನಿಯರ್ಸ್! ಮೇಲೆ ಸ್ವಲ್ಪ ಜನ ಒಪ್ಪಲ್ಲ ಅವ ಪೇರೆಂಟ್ಸ್, ಎಲ್ಲಾ ಬೇಡ ಅಂತಿದ್ದಾರೆ? ..
ಅದ್ರಲ್ಲೂ, ಗೋವಾ, ಅಂತಾಂದ್ರೆ? ..
ಹಾ, ಅದು, ಅಲ್ಲಾ? .. ಇಲ್ಲ ನಾವ್ ಅಕ್ಕ! ಏನೋ ಮಾಡಿ ಒಪ್ಪಸ್ತೀವಿ, ಬುಕ್, ಮಾಡೋಣ ಹೋಗೋಣ, ಅಂತ! ಫುಲ್ ಫಿಕ್ಸ್, ಅಲ್ಲಿ, ಅವರೆಲ್ಲ ಫುಲ್ ಜೋಸು? .. ಅನ್ಕೊಂಡಿದರೆ, ಹೋಗಲೆ. ..
ಹ್ಮ್, ಅದ್ರಲ್ಲೂ ಅಂದ್ರೆ! ನಿಮ್ ಜೊತೆ ಹೋಗ್ತಿರೋದು, ಮೊದಲನೇ ಸರಿ. ..
ಹಾ, ಅದ ಅವ್ರಂದ್ರೆ ಫುಲ್! ಖುಷಿ, ಆಗಿದ್ದಾರೆ ಹೆಂಗ, ಅಕ್ಕೋ ಜೊತೆ ಹೋಗ್ತೀವಿ ಹಂಗೆ? ... ಎಂಜಾಯ್ ಮಾಡಬಹುದು, ಹಿಂಗು ಎಂಜಾಯ್, ಮಾಡ್ಬೋದು, ಅಂತ ಫುಲ್ ಅವರು ಇಮ್ಯಾಜಿನೇಶನ್ ನಲ್ಲಿದ್ದಾರೆ. .. ಹಾ, ಬಿಡ್ತಾರೆ! ಅದೇ, ಅವ್ರು, ಅದೇ, ಹೇಳಿದ್ರು. ಅಕ್ಕ, ನಮ್, ನಮ್, ಪೇರೆಂಟ್ಸ್ ಏನಾದರೂ? .. ಒಪ್ಪಿಲ್ಲ, ಅಂದ್ರು ಕೂಡ! ನಾನ್ ಫೋನ್ ಮಾಡಿ, ನಿನ್ಗೆ, ಕೊಡ್ತೀನಿ. ನೀವ್ ಮಾತಾಡಿ ಒಪ್ಸ್ರಿ ಅಂತ ಹೇಳಿದ್ರು? .. ಅದಕ್ಕೆ, ಸರಿ ತಗೊ, ಬನ್ನಿ ಏನೋ ಮಾತಾಡ್ಬೋದು? ನಾವೇ ತಾನೆ ಅಂತ ಹೇಳಿದೀನಿ. ..
ಹ್ಮ್, ಹ್ಮ್. ..
ನೋಡ್ಬೇಕ್, ಏನಾಗುತೊ? ..
ಮತ್ತೆ, ಏನ್ ಊಟ ಇಷ್ಟ! ನಿಮ್ಗೆ ಊಟದಲ್ಲಿ ಯಾವ ಆಹಾರ ಇಷ್ಟ? ...
ಹಾ, ದೋಸೆ. ... ದೋಸೆ, ಜಾಸ್ತಿ ಇಷ್ಟ! ನಂಗೆ, ಮೂರತ್, ಹಾ ದೋಸೆ, ಚೆನ್ನಾಗ್, ಮಾಡ್ತೀನಿ! .. ಮೂರೆ, ದೋಸೆ ಕೊಟ್ರು! ಕೂಡ ತಿನಾಕೆ, ದಿನಕ್ಕೆ, ... ನನ್ಗೆ, ಅಷ್ಟು, ಇಷ್ಟ. ...
ಮನೇಲಿ, ಮಾಡ್ತಾರೆ, ತಗೋ, ಅಲ್ಲಿ, ಇಲ್ಲಿ. ..
ಹಾ, ಮನೇಲಿ ಮಾಡ್ತಾರೆ! ಹ, ಹಾಸ್ಟೆಲ್ ಇರೋದು. ಹಾಸ್ಟೆಲ್ ರೇರ್ ಮಾಡ್ತ, ಮತ್ತ. .. ದೋಸೆ ತಿನ್ನಕ್ಕಾಗಲ್ಲ! ... ಅಷ್ಟ್, ಚೆನ್ನಾಗಿ ಮಾಡಲ್ಲ ಅವರು, ಮನೆ ಹೋದಾಗೆಲ್ಲ ಮನೇಲಿ ದೋಸೆ, ಮಾಡಿರುತ್ತಾರೆ, ನಮ್ಮ, ಅಜ್ಜಿ ಇರುತ್ತಾರೆ, ಮನೆಯಲ್ಲಿ? ...
ಹ್ಮ, ಹ್ಮ್. ..
ಅಂದ್ರೆ ನಮ್ ಅಮ್ಮ ಅವರ ಅಮ್ಮ ಆ ಕಡೆ ಅವರು ಅ ಮನೆ ಹೋಗ್ತೀವಿ ಅಜ್ಜಿ ಮನೆ ಹೋದಾಗ ಎಲ್ಲ ನಂಗ್ ನಾನ್ ಹೋದಾಗ ಅಂತ ಗೊತ್ತಿದ ತಕ್ಷಣ ದೋಸೆನೆ ಮಾಡಿರ್ತಾರೆ
ಹ ನಿಮ್ಗ ಇಷ್ಟ ಅಂತ ಗೊತ್ತ
ಹಾ ದೋಸೆ ದೋಸೆಗೆ ಬೇರೆ ಬೇರೆ ಚಟ್ನಿ ಮಾಡಿರ್ತಾರೆ ನಿನಗೆ ಯಾವ್ದಾದ್ರು ಹಾಕೋ ತಿನ್ನು ಅಂತ ಜಾಸ್ತಿ ಹ ನಿಮಗೆ ಏನ್ ಇಷ್ಟ
ನನ್ಗೆ ಪೂರಿ ಇಷ್ಟ
ಪೂರಿಗೆ
ಪೂರಿ ಹೌದು ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ
ಹಾ ಅದು ಚೆನ್ನಾಗಿರುತ್ತೆ
ಆದ್ರೆ ನಾನು ಹಾಸ್ಟೆಲ್ಲ್ಲ ಇರೋದಲ್ವಾ ಇಲ್ಲಿ ಚೆನ್ನಾಗ್ ಮಾಡಲ್ಲರೀ ಹಾಸ್ಟೆಲ್ ಅಲ್ಲಿ ಪೂರಿ
ಹಾ ಹೌದು ನಮ್ ಹಾಸ್ಟೆಲ್ ಕೂಡ ಪೂರಿ ಮಾಡ್ ಒಂದ್ ವೀಕ್ ಹೆಂಗ ಮಾಡ್ತಾರ ಅಂದ್ರೆ ಫುಲ್ ಆಯಿಲಿ ಆಯ್ಲಿ ಮಾಡ್ತಾರೆ ಒಂದ್ ವೀಕ್ ಆಯಿಲ ಇರಲ್ಲ ಫುಲ್ ಡ್ರೈ ಮಾಡ್ತಾರೆ
ಹೌದು ತಿನ್ನೋದಿಕ್ ಇನ್ನ ಕಷ್ಟ ಆಗುತ್ತೆ ಅದ್ರ ಮೇಲೆ ತಿನ್ಬೇಕು ಅಂತ ಅನ್ಸದೆೆ ಇಲ್ಲ
ಹೌದು ಅಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ರೆಡಿ ಆಗ್ಬೇಕು ಅಂತ ಏನೋ ಹೋಗಿರ್ತೀವಿ ತತಿಂದುಬಿಟ್ಟು ಹೋಗೋಣ ಅಂತ ಅಷ್ಟೊತ್ತಗೆ ಇವ್ರು ಇಂಗ್ ಮಾಡಿ ತಿನ್ನಕ್ಕೆ ಮನ್ಸು ಬರಲ್ಲ
ಹೌದು
ಮತ್ತೆ ಮನೆಗ್ ಹೋಗ್ತಾ ಹೋಗ್ತಿರ್ತೀರಾ ಆಗಾಗ ರಜೆ ತೊಗೊಂಡ್ ಹೋಗ್ಬೇಕಾ ಅಥವಾ ನೀವು ಅದಕ್ ಮತ್ತೆ ಪರ್ಮಿಷನ್ ಗಿಮಿ ಷ ಎಲ್ಲ ತಗೋಬೇಕಾ
ಹೌದು ಜಾಸ್ತಿ ಪರ್ಮಿಷನ್ಸ್ ಇದೆ ನಮ್ ಏನು ಲೆಟರ್ ಬರ್ದು ಎಚ್ ಓ ಡಿ ಹತ್ತಿರ ಸೈನ್ ಹಾಕ್ಸ್ಬೇಕು ಕ್ಲಾಸ್ಸ್ ಟೀಚರ್ ಹತ್ತಿರ ಸೈನ್ ಹಾಕಿಸಬೇಕು ಮತ್ತೆ ವಾರ್ಡನ್ ಹ ಪ್ರಿನ್ಸ್ ಸೈನ್ ಹಾಕ್ಸ್ಬೇಕು ಏ ಹೋ ಹತ್ರ ಸೈನ್ ಹಾಕ್ಸ್ಬೇಕು ವಾರ್ಡನ್ ಅಂಕ ಹತ್ರ ಸೈನ್ ಹಾಕ್ಸ್ಬೇಕು ಅ ಅಂಕಲ್ ಕೈಯ ಪೆನ್ ಫೋನ್ ಮಾಡಿಸ್ಬೇಕು
ಓ ಹೌದಾ ಅಂದ್ರೆ ಆದ್ರ ಅ ಅಷ್ಟೆಲ್ಲ ತಗೋಳಷ್ಟಲ್ಲ ನಿಮ್ಗೆ ಹೋಗೋ ಮನ್ಸೆ ಹೋಗ್ಬಿಡುತ್ತೆ
ಹೋಗೊ ಮನ್ಸ ಹೊರಟುಹೋಗುತ್ತೆ ಪ್ಲಸ್ ನಮ್ಮ್ ವಾರ್ಡನ್ ಅಂಕಲ್ ಏನ್ ಮಾಡ್ತಾನ ಅಂದ್ರೆ ನಾವು ಹೋಗ್ಬೇಕಂತ ಫಿಕ್ಸ್ ಆಗಿರ್ತೀವಿ ಎಲ್ರೂ ಪರ್ಮಿಷನ್ ಕೊಟ್ಟಿರ್ತಾರೆ ಇನ್ನೇನು ಆ ಅಂಕಲ್ ಒಬ್ಬ ಸೈನ್ ಹಾಕ್ಬೇಕು ಆ ಅಂಕಲ್ ನಾ ಅಲ್ಲಿದ್ದೀನಮ್ಮ ಇಲ್ಲಿದ್ದೀನಿ ನಾ ಬರೋದ್ ಲೇಟ್ ಆಗುತ್ತಮ್ಮ ಅಂತ ಸ್ವಲ್ಪ ಲೇಟ್ ಮಾಡ್ಬಿಡ್ತಾನೆ
ಅಯ್ಯೋ
ಅಲ್ಲಿ ಅದ ನಮ್ಮ ಪ್ಲಸ್ ನಮ್ಮ ಕಾಲೇಜ್ ಹತ್ರ ಬಸ್ಸಸ್ ಜಾಸ್ತಿ ಕಮ್ಮಿ
ಹೌದಾ ಹ್ಮ್
ಬರುತ್ತೆ ಅಂದ್ರೆ ಪರ್ ಡೇ ನಮ್ಗೆ ತ್ರೀ ಫೋರ್ ಬಸ್ ಅಷ್ಟೇ ಬರುತ್ತೆ
ಅಷ್ಟೇನಾ
ಆ ಟೈಮ್ ಗ್ಯಾಪ್ ಅಲ್ಲಿ ನಾವು ಬೇಗ ಹೋಗ್ಬೇಕು
ಆಯ್ತು ನೀವು ಪರ್ಮಿಷನ್ ತಗೊಳೋ ಅಷ್ಟ್ರಲ್ಲೇ ಬಸ್
ಅದೇ ಪರ್ಮಿಷನ್ ತಗೋಬಿಡ್ತೆ ಬಸ್ ಈ ಅಂಕಲ್ ಏನ್ ಮಾಡ್ತಾನೆ ಅಲ್ಲೋ ಹೋಗ ಬೇಕಮ್ಮ ಇಲ್ಲಿ ಹೋಗಬೇಕಮ್ಮ ನಾ ಬರ್ತೀವಿ ಕಾಯಿರಿ ಕಾಯರಿ ಅಂತ ಅಷ್ಟೊತ್ತ ಬಸ್ ಹೊಟ್ಟೋಗಿರುತ್ತೆ ಹಾಗಂತ ನಮ್ಮ ಕಾಲೇಜ್ವ್ರು ಫಸ್ಟ್ ಏ ಅಂದಿದ್ರು ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ನಾವು ಡ್ರಾಪ್ ಮಾಡ್ತೀವಿ ಹೇಳಿದ್ರು ಬಸ್ ಸ್ಟಾಪ್ ವರೆಗೂ ಬಟ್ ಇವಾಗ ಇವಾಗ ನಾವ್ ಕೇಳಿದ್ರು ಕೂಡ ಇಲ್ಲಮ್ಮ ಆಗಲ್ಲ ಕೆಲ್ಸ ಇದೆ ಅನ್ಬಿಡ್ತಾರೆ ಅದ ನಾವು ಬಿ ಎಂ ಟಿ ಸಿ ಎಲ್ಲಿ ಹೋಗ್ಬೇಕು ಕಷ್ಟ ಜಾಸ್ತಿ
ಅಂದ್ರೆ ನೀವು ನಿಮ ಕಾಲೇಜ್ ಪ್ರಿನ್ಸಿಪಲ್ ಕೇಳಿ ಅಂಕಲ್ ಫರ್ಮಿಷನ್ ಬೇಕೇ ಬೇಕಾ ಅಂತ ಅದ್ರ ಬಗ್ಗೆ ಏನು ಮಾತಾಡಿಲ್ವಾ
ಮೊನ್ನೆ ಕೇಳಿದ್ವಿ ಅದಕ್ ಆ ಸಕೊಂಡು ಇಲ್ಲ ಪರವಾಗಿಲ್ಲ ಇವಾಗ ಬರೀ ಹಬೋದು ಮತ್ತೆ ಪ್ರಿನ್ಸಿಪಲ್ ಸರ್ ಪರ್ಮಿಷನ್ ತಗೊಂಡು ಹೋಗಿ ನೀವು ಇವಾಗ ಸತಿ ಏನ್ ಬೇಕಾಗಿಲ್ಲ ಅಂದ್ರು ಅಂದ್ರೆ ಸ್ವಲ್ಪ ಅಂಕಲ್ ಕೂಡ ರಾಂಗ್ ಆಗ ಆಗಿದ್ರು ಪ್ರಿನ್ಸಿಪಲ್ ಕಡಿಂದ ಅದ ಅವ ಕೂಡ ಬೇಡ ಅವ ಪರ್ಮಿಷನ್ ಏನ್ ಬೇಕಾಗಿಲ್ಲ ಅಂತ ಹೇಳಿದಿದ್ದಾರೆ
ಹಂಗಾದ್ರೆ ಸರಿ ನಮ್ಮ ಹಾಸ್ಟೆಲ್ ವಾರ್ಡನ್ ಅಂಕಲ್ ಪರ್ಮಿಷನ್ ಇನ್ ಸಿಕ್ಕ್ರೆ ಮುಗಿತಪ್ಪ
ಹಾ ಬೇಟರ್ ಹಂಗಿದ್ರೆ
ಹ್ಮ್ ನೀವು್ ಇಲ್ಲೇ ಆಚೆ ಹೋಗಕ್ಕು ಎಲ್ಲಾರ್ದು ಪರ್ಮಿಷನ್ ತಗೋಬೇಕಾಗತ್ತೆ
ಇಲ್ಲ ಇಲ್ಲ ಆಚೆ ಹೋಗ್ ಬರೀ ಯಾವೋ ಪಫಮಿಕ್ಷನ್ ಸಾಕು ಪ್ರಿನ್ಸಿಪಾ ಕೂಡ ಬೇಕಾಗಿಲ್ಲ ಹಾ
ಅಷ್ಟೇ ಟೈಮ್ ಅಲ್ಲಿ ನೀವು ಒಳಗ್ ಬರ್ಬೇಕು ಹಂಗೆ ಹಿಂಗೆ ಏನಾದ್ರು ಇದೆಯಾ
ನಮ್ದು ಸಿಕ್ಸ್ ಓ ಕ್ಲಾಕ್ ಲಾಸ್ಟ್
ಹೌದಾ ಅಷ್ಟಲ್ವರಗರ್ಬೇಕು ಮತ್ತೆ ಬಸ್ಸಸ್ ಇಲ್ಲ ಅಂತೀರಾ ಹೇಗಗುತ್ತೆ ನಿಮ್ಗಷ್ಟ
ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಫ್ರೆಂಡ್ಸ್ ಜಾಸ್ತಿ ಜನ ಹೋಗಿರ್ತಿೀವಾ ಅಂದ್ರೆ ನಮ್ ಮ್ಯಾಮ್ ಇದಾರೆ ಯ್ ಮ್ಯಾಮ್ ಅಂತ ಮ್ಯಾಮ್ಗೆ ನಮ್ ಫ್ರೆಂಡ್ಸ್ ಗ್ಯಾಂಗ್ ಮ ಸ್ವಲ್ಪ ಜಾಸ್ತಿ ನಂಬಿಕೆ ಇದೆ ಸೊ ನಾವು ಲೇಟ್ ಬಂದ್ರು ಕೂಡ ಮ್ಯಾಮ್ ಅಷ್ಟೇನ್ ಭಯ ಅಲ್ಲ ನಮ್ಗೆ
ದೊಡ್ಡ್ಯಾಂಗ ನಿಮ್ದು
ಹಾ
ಗುಂತ್ ದೊಡ್ಡ ನಿಮ್ದ
ಹಾ ದೊಡ್ಡದು ನಮ್ದ ನಮ್ ಹನ್ನೆರಡು ಜನ ಇದ್ದೀವಿ ನಾವು
ಎಲ್ಲ ಒಂದೇ ಕಡೆಯವರ ಅಥವಾ ಬೇರೆ ಬೇರೆ ಕಡೆಯವರ
ಇಲ್ಲ ಇಲ್ಲ ಎಲ್ಲಾ ಬೇರೆ ಬೇರೆ ಯ ಉತ್ತರ ಕರ್ನಾಟಕ ಸೈಡ್ ಇದಾರೆ ಸ್ವಪೋ ಜನ ಸೊಪ ಜನ ಗೋದಾವರಿ ಸೈಡ್ ಇದ್ದಾರೆ ಸ್ವಲ್ಪ ಜನ ಉಡುಪಿ ಸೈಡ್ ಇದ್ದಾರೆ
ಹೌದಾ
ಎಲ್ಲ ಬೇರೆ ಬೇರೆ ಕಡೆ
ಅಂದ್ರೆ ಎಲ್ಲಾರ್ದು ಒಂದೊಂದ್ ಭಾಷೆ ಕನ್ನಡ ಬೇರೆ ಬೇರೆ ತರ ಇರುತ್ತೆ
ಹಾ ಬೇ ಬೇರೆ ಮತ್ತ ಚೆನ್ನಾಗಿ ಇರುತ್ತಲ್ಲ ಚೆನ್ನಾಗಿ ಮಾತಾಡ್ತಾರೆ ಒಟ್ಟಿಗೆ ಇರ್ತವಿ ಏನಾದ್ೂ ಹೋಗ್ಬೇಕಂದ್ರೆ ಕೂಡ ಒಟ್ಟಿಗೆ ಹೋಗ್ತೀವಿ
ಹ್ಮ
ಮತ್ತೆ ಏನ್ ಸಮಾಚಾರ ನಿಮ್ದು ಏನ್ ಮಾಡ್ತೀರಿ ಬೆಳಿಗಿಂದ
ಏನಿಲ್ಲಪ್ಪ ಎದ್ದಿದ್ದು ಒಂದ ಸ್ವಲ್ಪ ತಡವಾಯ್ತು ಇವತ್ತು ಎದ್ದು ಆಯ್ತು ಅಷ್ಟೆಲ್ಲ ಊಟದ ಸಮಯ ಆಗಿತ್ತಾ ಸ್ನಾನ ಮಾಡ್ಕೊಂಡು ಅಹ ಪೂರ್ತಿಯ ಸ್ನಾನ ಎಲ್ಲ ಮುಗಿಸಕೊಂಡು ಊಟಕ್ಕೆ ಹೋದ್ವಿ ಡೈರೆಕ್ಟ್ ಆಗಿ
ಹಾ ಹಾ
ಅದ್ರಲ್ಲೂ ನನ್ ಇಬ್ಬ್ರ ೇಳ್ತಿಯರು ಹೊರಗೆ ಹೋಗಿದ್ರ ದೇವಸ್ಥಾನಕ್ಕೆ ಅಂತ ನಾನ್ ಹೋಗ್ಲಿಲ್ಲಾರಿೀ ಅಂದ್ರೆ ಹೋಗಕಚ್ ಮನ್ಸರ್ಲ್ಲ ಅಂತ ಅವ್ರಷ್ಟ ಅಷ್ಟೇ ಹೋದ್ರು ಮತ್ತೆ ಇನ್ನೊಬ್ಬರು ನಂದ ಬೇಳ್ತಿದಲು ಆದ್ರ ನಾವಿಬರುಳ್ಳ ಪರ್ತಿ ಲೇಟ್ ಆಗದ್ದು ಡೈರೆಕ್ಟ್ ಊಟಕ್ ಹೋಗಿ ಊಟ ಮುಗಿಸಸ್ಕೊಂಡ್ ಬಂದು ಮತ್ತೆ ಒಂದ್ ಸ್ವಲ್ಪ ಹೊತ್ತು ಫೋನ್ ನೋಡ್ತೀವಿ ಆಯ್ತು ಅಷ್ಟ್ರಲ್ಲಿ ಸಂಜೆ ಆಗೋಯ್ತಾ ಮತ್ತೆ ಕೆಳಕ್ ಬಂದ್ರಿ ಸ್ಮ್ಯಾಕ್ಸಿಗೆ ಅಂತ
ಂದ್ರ ಸಣ್ಣೆ ಸಿಗೋದೆೇ ಒಂದ್್ಸ ಒಳ್ಳೆ ನಿದ್ದೆ ಮಾಡ್ಬೇಕ ಅನ್ಸುತ್ತೆ
ಮತ್ತೆ ನಿಮ್ ಸ್ಪಾಟ್ಲ್ಲಿ ನಿನ್ ಸ್ನಾಾಕ್ಸ್ ಕೊಡ್ತಾರೆ ಸಂಜೆ ಹೊತ್ತು
ಮತ್ತೇನ್ ತಿನ್ನಕ್ಕ ಏನ್ ಅನ್ಸಲ್ಲ
ಅವ್ರ ಕೊಡೋದ್ರಲ್ಲಿ ಏನ ಇಷ್ಟ ಆಗುತ್ತೆ ನಿಮ್ಗೆ
ಅವರು ಕೊಡೋದಲ್ಲಿ ನೂಡಲ್ಸ್ ಚೆನ್ನ ಮಾಡ್ತಾರ ಈ ನಡುವೆ
ಹೌದಾ ಹಾ
ಟೇಸ್ಟ್ ಮಾಡ್ತಾರೆ ಫಸ್ಟ್ ಚನಾಗ ಮಾಡ್ತಿದ್ರೆ ಇವಾಗ ಚೆನ್ನಾಗಿ ಮಾಡ್ತಾರೆ
ಹ್ಮ್ ಹ್ಮ್
ಮತ್ತೆ ಹಾ ಪಾನಿಪುರಿ ಪಾನಿಪುರಿ ಅಂದ್ರೆ ವೀಕ್ಲಿ ಒನ್ಸ್ ಪಾನಿಪುರಿ ಇರುತ್ತೆ ನೆನ್ನೆ ಇ ತ್ತು ನೆನ್ನೆ ಕೊಟ್ಟಿದೀರ ಬಟ್ ನೆನ್ನೆ ಪೀನಟ್ ಸಾಲೆಡ್ ಏನೋ ಕೊಟ್ಟಿದ್ರು ಚೆನ್ನಾಗಿತ್ತು ಅದು ಚೆನ್ನಾಗ್ ಮಾಡ್ತಾರೆ ಸ್ನಾಕ್ಸ್ ತಿನ್ಬಹದು ಪರವಾಗಿಲ್ಲ ಇವತ್ತು ಬ್ರೆಡ್ ಜಾಮ್ ಕೊಟ್ಟಿದ್ರು.
ಹ್ಮ್ ಹ್ಮ್ ಬ್ರೆಡ್ ಜಾಮ್ ಅಷ್ಟೆನಾ.
ಹಾ ಸರಿ ಹಾಗಿದ್ರೆ ಯಾವಾಗದ್ರೂ ಫ್ರೀ ಇದ್ದಾಗ ಕಾಲ್ ಮಾಡ್ತಾ ಇರಿ.
ಸರಿ ಸರಿ.